ಹಲೋ ಹಲೋ. ಬ ನಾ. ಕೇಳ. ಕೂಡ ಬ ಕುಂತೀವ್ರೀ.
ಹ.
ಬೇಕಾದ ನಮಗೆ ಹಳ್ಳಾಯ್ತಾ. ಅನ್ನ ಸಾಂಬರ್ ವೇಳ ಸಾರ್.
ಹಾ ಸಪ್ಪತಡ್ರಿ ಏ.
ಹ್ಮ ಮಡ ಎ. ಹ. ಅ. ೌ ಅಂದ್ರೆ ಮಲ್ಲ. ಹ ಜಬ. ಕಂದು ಹಲೋ ಹಾ. ನಾಾಗ ನಾನ್ ಮಜಾತ್ ಮಾಡ. ಏನು. ಊಟ ಮಾಡಂತೀ. ಇಲ್ಲ. ಏನ್. ನಮ ಅಲ್ಲ ಅಂತ. ಬ ಒಕ್ಕ. ಅ ಸಾಂಬರ ಚಪಾತಿ ಕಾಳ. ವ ತೊಂಡ. ಕಾ ವಷ ಸ ಸಮೌ. ಮಲ್ ಸರ್. ಏನ್ ಒಂದ್ ದಿವ್ಸಜ್ ಕಳದ ಐತೆ ಅಷ್ಟದು. ಈ ಸ್ವತ ನಕ. ಹಾ.
ರೊಡ್ಡಾ ರೊಡ್ಡಾ ಇಲ್ಲನ್ ರೊಡ್ಡಾ.
ರೊಡ್ಡಾ ಇನ್ನು ಮ್ಯಲ. ಆರಾಮ ಆಯಿತ ಒದ ಜೀವನಾ.
ಅಲ್ಲ ಮೆಜಲಿ ಕೆನ ಯಾರ.
ಹ ಹಾ. ಯಾವ ಜೀವನಲ್ಲೇಪ ಇ ಎಲ್ರು ಮ. ನೊ ಮೇಲೆ ಹೆಡ ಕೊಂತ.
ಏ್ ಅಂತ ಮಾತಾಡ್ಬಾರ್ದು.
ಯ ನಾವನ್ ಎರಡ್ ಸಾವಿರ ರೂಪಾಯಿ ಬಟ್ಟಿ ಹೋದ್ವಿ ತೊಂದ ದಿವಸ.
ಹ್ಮ್ ಭಾಾಣ ಮತ್ತೆ ಹಲ್ಕಟ್ಲ್ಕಡ್ ರತ ಮದ್ ಕರೆ ಮ.
ಎ. ಒದ ಮೊನ್ನೆ ಕುಡ ಬಂದ ಒಂದು ರಾತ್ರಿ ಒಂದರ್ಬಳ ಕುಡ ಬಂದ. ಹಾ ಮತ್ತ ರಾಜ್ಯ. ಂತ ಹೆಚ್ಚ. ರಾತ್ರಿ ಬಂದು ಎಮಿಸ ನೋನ್ನ ಅವರು ಹೊರಗೆ ಬಂದು ಹೊ. ಅವನಿಗೆ ಕೊಟ್ಟಲ್ ನಾನು. ಹಳ ಅವನೇ ತಕೊಂಡ ಏನ್ ಗೊತ್ತಿಲ್ಲ ನೀಗ. ನಕ್ ನಂಗಂದ್ ಆಗ ಹೊರಗ್ ನ. ಒಮ್ಮೆ ಕೇಳದ್ರ ಏ ಇಲ್ಲ ತಗೊಂಡಿಲ್ಲ ಅಲ್ಲ ಒಮ್ಮೆ ಕೇಳುದ್ರ ಇಲ್ಲ ತಗೊಂಡ ಹೋಗಿಲ್ಲ ಇನ್ನು ಸ್ವಲ್ಪ ಓದ್ಬ ಬಿಟ್ಟು ಕೇಳಿದ್ರ ಈ ತಗೊಂಡ್ ನೋಡಿನಿ ಆದ್ರಲ್ಲ ಇಟ್ಟೋಗಿ ಅವವು ತಗೊಂಡ ಹೋಗಿಲ್ಲ ಅ ಕುಂತಾನ ಇನ್ನೊಂದ್ ಸ್ವಲ್ಪ ಬಿಟ್ಟ ಕೇಳದ್ರ ಅಲ್ಲ ಇನ್ನೊಂದ್ ಸ್ವಲ್ಪ ಬಿಟ್ಟ ಕೇಳಿದ್ರ ಹಾಕೊಂಡ್ ಹೋಗಿ ನೀ ವಾಪಸ್ ಅಲ್ಲೇ ಬಂದಿಟ್ಟ ನನೊ ಹ ಖಷಿ ಆಯ್ತಂದ್ರ ಮಾಡಿ ಎಷ್ಟ
ತಗೊಂಡ್ ತಗೊಂಡೋಗ ಎಂತ ತರಲ್ಲ ಆಫೀಸ
ಅದ ಹೋಗ್ಲಿ ಹಂಗಿತಾನ ಟೆನ್ಷನ್ ಇಲ್ಲಂಗ ಹೊಸ ಬಟ್ಟಿ ಓದು
ನಯ್ತಿ ಹೋಗ್ಯಾವ ಸಿಗಲ್ತ
ಹ ಬಂದಾರ ಹ ಅದಕ್ಕ ಒಂದ್ ಎರಡ್ ಸಾವಿರ ರೂಪಾಯಿ ಆಗಪ್ಪತ್ಬ್ರ ಚಿನ್ನ ಚಿನ್ನ ಲ್ಲ ಸಿನಾ ಹಿಡ ನೋಡಲ್ಲ ಸೂರ ನಾನ್ ಹೇಳ್ಬೇಕ ಯಾರಿಗಾದ್ರು ಫೋನ್ ಮಾಡಿ ಹಾಕ್ಕೊಬೇಕ ಇಲ್ಲಂದ್ರೆ ಆಗಲ್ಲ ನ ನಾ
ಹ್ಮ್
ಮತ್ತ ನ್ ಮಾಡ ಬಂದ ಬಂದ ಹ ಗೊತ್ತಿಲ್ಲ ಅವನ್ ತಕ್ಬೋದ್ರ ಏ ಊಟ ಹಾಗಿದೆ ಹಾ ನನ್ ಸೋಮನೆ ಹಲ ತೆಂಗಿ ಹಾಕಿ ತೆಂಗಿ ತೆಂಗಿ ರಾಮನಂತರ ಚಂದ್ರ ಫಸ್ಟ್ ಹತ್ರ ಬಂದ ನ್ ಮ ದನ ಮಾಡಳ ಬೆಸಜ
ಪಟೇಲ್ ಪಟೇಲ್
ಅದ ಅಕಿ ನೀನ್ಗ್ ಮಾಡ್ತಾಳಪ್ಪ ಅಮಿಷ್ದು ಂಜ ರೆಗ್ಯುಲರ್ ಸಕ್ಷೆ ನಳ ನಾ ಹೇಳ್ತ ತಗೋ ಹೋಗಿ ನ ಹ ಹ ಮಟ್ಟಾ ಹಾ ಗರ್ಮೆಂಟ್ ಕಾಲಜಾವ ನೀರಂತ ಹ ಅಷ್ಟ ಹೇಳಿ ಏನು ಗತ್ತಲ್ಲಿ ಬೇರೆ ಬೇಡ
ಬರೆ ಏನ್ ಬೇಡ
ಚೆಟ್ಟಿ ಅ ಹ ಹೌ ಕಬಡ್ಡಿ ಆಡ್ತೇನಾ ಇನ
ಯಾರು ಕಬಡ್ಡಿ ಆಡ್ತೇನೆ ಅಂತ ಅನ್ಲ್
ಪಲ್ವನ್ ತ ಹೊಡಿ ಅಂತ ಹೇಳ ಆ ಮೇಲದನವಾಗಿ ಅವನು ಹೆಸರು ಏನು ಆರಾಮ ಆಯ್ತು ತಗೊಂಡು ಲೀ ಅವನು ಹೆಸರು ಹ್ಮ್ ವಿನ್ನ ಇಲ್ಲ ಅವತ್ತು ಹಚ್ಚಿದ ಡಿಪ್ಲೊಮಾ ಮಾಡ್ಯನವ ಡಿಪ್ಲೊಮಾ ಮಾಡ್ಯನ್ ಡಿಪ್ಲೊಮಾ ಮಾಡತ್ ನಾವ
ಹಾ ಎಲ್ಲಿ ಮಾಡ್ಯನ್
ಅಲ್ಲೇ ಲಿಂಗಸೂರು
ಯಾವ ಬಸ್ ಹೇಳು
ಮಾಯಾಪುರು ಫೋಟೋ ವಾದು ಕಳಿಸ್ತೇನೆ ಹಾ ಕೇಳು ಮಾತಾಡ್ತಾರ ಆದ್ರು ಕೇಳು ತವಳೆ ಕೊಡ್ರಿ
ಹಾ ರಿಪೇರ್ ಬಸ್
ಹೇ ತಾಳಿ ಕೋಟ್ಟೆ ಲೇಔನ್
ಹಾ ಮತ್
ಅವ ಅಲಾ ಲೀ
ಮತ್ತ ಯಾವ ಬಸ್
ಇನ್ನೋಬಲ್ಯ ಗೇಮ್ ಆಡ್ತಿದ್ದಿಲ್ಲ ನಮ ಕೂಡ ಹೆಲೋ ಹಲೋ
ಹ್ಮ್
ಹೆಲೋ ಅವನು ಗೇಮ್ ಆಡ್ತಿದ್ದಿಲ್ಲ ಗೇಮ್ ಆಡ್ತಿದ್ನ ನೋಡು
ಬಸಿಯ
ಬಸ್ ಯಾರನ ಇದರು ನೋಳ್ಳೆ ಇಬ್ಬರು ನಾವ್
ಹೇ ಬೂಸಾ ಅಲಾ ಲೀ ಅವನು ಹೆಸರು ಆಕಾಶ ಅರುಣ್
ಅರುಣ್ ಏನೂ
ಹಾ ಆಕಾಶ ಅರುಣ್ ಬಸ್ಯಾ ಬಸ್
ಅರುಣ್ ಅವನು ಹೆಸರು
ಅರುಣ್ ಅವನು ಹೆಸರು
ಹಾ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಹ ನಂಬರ್ ಬಿ ಬಸ್ ಸೇ ಅಂತನ ಸೇವ್ ಅ್ರಿಂದ ಅರುಣನ್ ಏನೋ ಸೇವ್ ಇರ್ಬೇಕು
ನಾನು ಬಸ್ ಯಾನೆ ಅಂತ ಮಾಡಿದ್ದೆ ಆಮೇಲೆ ಗೊತ್ತಾಗೈತಿ
ಹಾ ಹಾ ಸೈಲೆಂಟ್ ಆದ್ರಲ್ಲ ಎಲ್ರ ಹಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸೈಲೆಂಟ್ ಆದ್ರೂ ಅಲ್ಲೋ ಹಲೋ ಹಲೋ ಹಲೋ ಮಾತಾಳೆ ಅತ್ತ ಕರ್ ನೀ ಅಲೋ.. ಹಲೋ. ಹಲೋ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ.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
. . ಹಲೋ. ಮರುಗೋ ಕಾಯ ಬೋಲ್ದಾರ. ಹಲೋ. ಹಲೋ. ಲೋ. ಹೇಳೆ ಏನರ ಮತ್ತ ಹಲೋ. ಸರಿ ಸರಿ ತೋಗೋ.